ಹಲೋ
ಹಾ ಹೇಳ್ರಿ ಮೇಡಮ್.
ಹೇಳ್ರಿ ಸರ್ ಆರಾಮಿದೀರಾ.
ಅರಾಮ್ ಇದವ್ರಿ ಮೇಡಮ್ ನೀವ್ರೀ.
ನಾವು ಆರಾಮಿದೀವಿ ಟೀ ಆಯ್ತಾ ಕಾಫಿ ಆಯ್ತಾ.
ಇನ್ ಇಲ್ರಿ ನಿಮ್ದ್ರಿ.
ನಂಗ್ ಆಯ್ತು.
ಯಾರ್ ಮಾಡಿದ್ದು ಎಲ್ಲಿದ್ದೀರಾ.
ಇಲ್ ಬೆಂಗ್ಳೂರ್ ನೀನು.
ನಾವ್ ಇಲ್ಲೆ ಕೊಪ್ಪಳ.
ಹೇಗೈತೆ ಲೈಪು.
ಹಾ ಲೈಪು ಚೆನ್ನಾಗೈತೆ ನಿಮ್ಮ್ ದು
ನಮ್ದು ಚೆನ್ನಾಗೈ ತ್- -
ಮತ್ತೆ ಇವಾಗ ಸ್ಕೂಲಲ್ ಇದಿದ್ದೀರಾ. ಹಲೋ ಹಲೋ ಹಲೋ
ಕೇಳ್ಸುತ್ತೆ ಹೆಳ್ರಿ.
ಇವಾಗ್ ಯಾವ್ ಸ್ಕೂಲಲ್ಲಿ ವರ್ಕ್ ಮಾಡ್ತ ಇದಿರ ಅಂದೆ,
ಇವಾಗ ಬೆಂಗ್ಗಳೂರಲ್ಲಿ ರಾಂಬೊ ಸ್ಕೂಲ್ ಅಂತ.
ಹ್ಮ ಹ್ಮ
ಅದ್ರಲ್ಲಿ ಹೋಗ್ತೀನಿ.
ಎಷ್ಟ ದಿವ್ಸ ಆಯ್ತು.
ಸ್ಟೇಟ್ ನಿಮ್ದು
ನ ಅಷ್ಟೇ
ಹ್ಮ್
ನಾವಾಗ ಎಲ್ಲಿದ್ರಿ ಅಲ್ ಹೋದ್ರಿ ಹೇಗಿದೆ ಎಕ್ಸ್ಪೀರಿಯನ್ಸ
ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿಕ್ಕಿನ ಚೆನ್ನಾಗೈತೆ
ಬೆಂಗಳೂರಿಗೂ ನಮ್ ಕಪ ಕಪಪು ಎಂಡ ನ್ಸು
ಹ್ಮ್ ಅಲ್ಲಿ ಅದೇ ಪೇಮೆಂಟ್ಗಾಗಲೇ ಬದುಕ್ಬೇಕಿತ್ತು ಇಲ್ ಬಂದ್ರೆ ಸ್ವಪು ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ
ಹ್ಮ್
ಇನ್ನು ಕಲಿಬೋದಲ್ಲಾ ನಾವು ಕಲಿಬೋದು ಅವ್ರಿಗೂ ಕಲಸ್ಬೋದಲ್ಲ ಚೆನ್ನಾಗೈತಿ ಮತ್ತೆ ನಿಮ್ದ
ನಮ್ದೇ ಅದೇ ಸ್ಕೂಲ್ ಹತ್ತರದಿದ್ಯವಾಲ ಅದೇ ಸ್ಕೂಲ್ ಅದರಲ್ಲಿ ಇರೋದು ಹ್ಮ ಹಾಗಿದ್ದೆ
ಸ ಅದಕ್ಕೆ ಸೀಟ್ ನೀಟ್ ಸೀಟ್ ಬರಿಬೇಕಾ ನೀವೇನ್
ಹ್ಮ ಹ ಸ ಎಷ್ಟು ಕೊಡ್ತಾರ ಸ್ಯಾಲ್ರಿ
ನಮ್ಗ ಇಲ್ಲ
ಹ್ಮ್
ಇಪ್ಪತ್ತದ ಸಾವಿರ ಕೊಡ್ತಾರೆ ಅಷ್ಟೇ
ನಂತ ನಾಡ್ರಿ
ನಾನು ಗೌರ್ಮೆಂಟ್ಗೆ ಅಪ್ಲ ಮಾಡಿದ್ದೀನಿ ಇನ್ನು ಕ ಕನ್ಫರ್ಮ್ ಬಿಟ್ಟಿಲ್ಲ ಬಿಟ್ಟ್ಮೇಲೆ ನೋಡದು
ಎಲ್ಲೆಲ್ಲ ಹಾಕಿದಯಾ ಗೌರ್ಮೆಂಟ್
ನಮ್ ಸೈಡ್ ಹಾಕಿದ್ದೀನಿ ಕೊಪ್ಪಳ ಗದ ಹುಬ್ಬಳಿ
ಹ್ಮ್ ಹ್ಮ್ ಹ್ಮ್
ನಮ್ ಸೈಡ್ ಚೆನ್ನಾಗಿ ಗೋರ್ಮೆಂಟ್ ಅಂತ ಬಂದ್ರೆ ಏನ ಈ ಪ್ರೈವೇಟ್ ಅಲ್ಲ
ನಾವ ನೋಡಿದ್ದೆರಿವ್ರ ರೇ ಕಪ್ಪಳ ನೋಡ್ಕೊಂಡ್ ನೋಡ್ಕೊಂಡ ಇಲ್ಲಿ
ಎಲ್ಲಿ ಬರ್ಬೋದಲ್ಲ ಆದ್ರೆ ಮನೇಲಿಲ್
ಕಾಗಲ್ಲಾ ಫಾಮ ಫಾಮ ಫಾಮ ಉಂಟ
ಇರ್ಲಿ ಇರ್ಲಿ ಯಾಕಂದ್ರೆಫ್ಯಾಮಿಲಿ ಎಂಪ
ಏನ ಮ್ಯಾರೇಜ್ ಗಿರೇಜ್ ಆಗಿದೀರಾ ಹೆಂಗೆ
ಇನ್ನ ಇಲ್ಲ ಆದ್ರೆ ಹೇಳ್ತೀನಲ್ಲಾ ಫ್ರೆಂಡ್ಸ್ ಬಿಟ್ಟು ಮಾಡ್ಕೊತನ ನಾನು
ಹೇಳಕ್ಕ ಆಗಲ್ಲ
ಇಂಗ್ಲೆಂಡ್ ಆಗಿಲ್ಲ ಓಡದ್ ಹೇಳ್ತೀನಿ ಮದ್ವಾದ್ ಹೇಳ್ತೀನಿ ಒಟ್ಟನಲ್ಲಿಳ್ ಹೇಳೇ ಹೇಳ್ತಿ ತಿನ
ಏ ಮಾಡ್ದ್ ನೋಡ ಹೇಳ್ತಾ ಬಿಡತಾ ಹಂಗ್ ಊಟದ್ದು
ಹ ನಿಮ್ದ
ಅಂಬ ಆದ್ ನ್ದ
ಇವಾಗ ಏನ್ ಏನ್ ಸಬ್ಜೆಕ್ಟ್ ಇದು ಮಾಡ್ತೀರಾ ಟೀಚ್ ಮಾಡ್ತೀರಾ
ಹಾ ಸಷಿಯಲ್ ಮಾಡ್ತೀನಿ ಸಷ
ಸೌಶಲ್ ಮಾತ್ರರಾ
ಜನ್
ಹ್ಮ
ತಾವು
ನಾವ್ ಅ ಇಂಗ್ಲಿಷ ಇ ಇದಾಗ ಇಂಗ್ಲೀಷ್ ಇತ್ತು
ಇಂಗ್ಲಿಷ್ ಟೀಚರ್ ಉಡ್ರೆಲ್ಲ ಹೇಗೆ ರೇಗಿಸ್ತಾವ ಏನು ತೋತಾವ
ಸ್ಟೂಡೆಂಟ್ಸ್ ಏನ್ ರೇಗ್ಸ್ ಅಲ್ಲ ಈ ಕಡೆ ಎಲ್ಲಾ ಸ್ಟ್ರಿಕ್ಟ್ ಅಲ್ಲ
ಹ್ಮ್
ಸ ನಾನು ಸ್ಟ್ರಿಕ್ಟ್ ಇದ್ದೀನಲ್ಲ
ನೀ ಸಿಕ್ಕಿದೀಯಾ
ಇಲ್ಲಿದ್ದಕ್ಕ ಇರ್ಲಿಲ್ಲ ಅಲ್ಲಿದ್ಮೇಲೆ ಆಗ್ಬೇಕಾಗಿತ್ತು ಅದೇ
ಹಾ
ಕಾಲೇಜ ಅಲ್ಲೇ ಬೇರೆ ಕಾಲೇಜ್ ವರ್ಕ್ ಅಂತ ಬಂದ್ರೆ ವರ್ಕ್ ಫೀಲ್ಡ್ ಅಂತ ಬಂದ್ರೆ ಅವಾಗ ಬೇರೆ ತರ ವರ್ಕ್ ಆ ವರ್ಕ್ ಜೊತೆ ನಮ್ ವರ್ಕ್ ಕೂಡ ಚೇಂಜ್ ಆಗುತ್ತ ಅಂತಾರಲ್ಲ ಅದೇ
ನೀನ್ ಚ ಮಾಡ್ಕೊಂಡ್ರೆ ಎಲ್ಲ ಹಾಗೇ ನೀನೇನಿ
ಅಲ್ಲಿದ ಚರಿನು ಸ್ಟೂಡೆಂಟ್ಸ್ ಅಲ್ಲಾ ಅವ್ರ ಮುಂದೆ ಹಂಗೆ ಇರ್ಬಾರ್ದು ಫ್ರೆಂಡ್ಸ್ ಮುಂದೆ ಇದ್ದಂಗೆ
ನಂಡ ಸ್ಥೋಕ ಚಳಿಯನ್ಂದ ಚಕ್ಕರ್ ಪಡದು
ಎೆಟ್ಟ ಇರ್ರುವಾಗ ಇಲ್ಲಾಂದ್ರೆ ನಮ್ದೇ ಹಂಗ ನಮೇ ಗೇಲಿ ಮಾಡ್ತಾರ ಗೇಲಿ ಮಾಡ್ತಾರ ಆತರ ಆತರ ಏನ ಪ್ರಿಸ್ಕ್ರಿಪ್ಷನ್ ಹಾಕಂಗಿಲ್ಲ ಊಟ್ರಿಗೆ ಅವ್ರ ಅವ್ರರು ಪಾಡಿಗೆ ಬಿಡ್ತೇನೆ ವರ್ಕ್ ಮಾಡಿಲ್ಲ ಅಂದ್ರೆ ಅಷ್ಟೇ ಸ್ವಲ್ಪ ಬೈತಿನಿ ಅಷ್ಟ್ ಮತ್ತೆ
ಅದೇ ಮತ್ತೆ ಬೈತ ಹಂಗ ಮಾಡ್ಕೊಂಡ್ರೆ ಬೇಕಕ್ಂತಾರ
ನಿಮ್ದ
ಏ ನಮ್ಮ ಫುಲ್ ಫ್ರೀಡಮ್ ದೋಸ್ತರು ನವು
ಹ ಸ್ಟೂಡೆಂಟ್ಸ್
ಸ್ಟೂಡೆಂಟ್ ದೋಸ್ತರ ನಮ್ಗೆ
ಮತ್ತೆ ನಿಮ್ ಓಲ್ಡ್ ಫ್ರೆಂಡ್ಸ್ ಯಾರು ಸಿಕ್ಕಿಲ್ವಾ ನಮಮ್ಮ ಫ್ರೆಂಡ್ಸ್
ಯಾರು ಸಿಕ್ಕಿಲ್ಲ ಮೇಡಮ್
ಫಂಕ್ಷನ್ ಅಂತೆ ಫಂಕ್ಷನ್ ಟನ್ ಟಿ ಬ್ಯಾಚ್ ಫಂಕ್ಷನ್ ಮಾಡ್ತಾರಂತೆ ಅವಾಗ ಬಂದ್ರೆ ಬರ್ತೀನಿ
ಯಾವ್ ಮಾಡ್ತಾರ
ಏ ಹಳ್ತಿದರ ಗ್ರೂಪ್ ಎಲ್ಲ ಆಗ್ತಾರಲ್ವಾ
ಹ್ಮ್ ಬರ್ತೀವಿ ಅವಾಗ
ಆವಾಗ ಬರ್ತೀನಿ
ಹ್ಮ ಬಂದ ಏ ಮಾಡ್ತೆ ಸೋಳ ಯಾಕೆ ಬರುತ್ತೆ
ಯಾಕತ್ ಯಾವಾಗ ಈಗಲೇ ಯಾರನ್ನ ನೋಡ್ದ ನೋಡ್ದೇನೆ ಅಲ್ಲಿ ಸುಮಾರು ಒಂದ್ ಐದಾರು ವರ್ಷ ಆಯ್ತು
ಹ್ಮ್
ಫಂಕ್ಷನ್ಗ ಆದ್ರರು ಬಂದ್ರೆ ಸಿಕ್ತಾರ ಎಲ್ರು ಇವಾಗ ಸಿಕ್ಕರ್ ಮತ್ತೆ ಸಿಗಲ್ಲ
ಹ್ಮ್ ಟುಗೆದರ್ ಪಾರ್ಟಿ ಮಾಡಪ್ಪ
ಹ್ಮ ಮೊನ್ನೆ ಅಶ್ವಿನಿ ಮದ್ವೆ ಆಯ್ತಲ್ಲ ಹೋಗಿದ್ದ ನಾನು ಹೋಗಿದ್ದೆ ನೀನ್ ಯಗ್ ಬರ್
ಹಾ ಹೋಗಿಲ್ಲ ನಾನು
ಏನ್ ಕೆಲ್ಸ ಯ್
ಕರಿದಿಲ್ಲಲ್ಲ ಕರದಿಲ್ಲ ಕರದಿಲ್ಲ ನಳ
ಕದಲ್ವಾ ಹ್ಮ
ಕರ್ನಾಡ್ ಮದಿಗೆ ಹೋಗಲ್ಲಾವು
ಹ್ಮ್ ನಿನ್ ಫ್ರೆಂಡ್ ಇದಾನಲ್ಲ ಗೌಡ ಆತನ್ ಮದ್ವೆ ಆಯ್ತಾ
ಎಲ್ಲ ಮದ ಕಾಯ ಎಲ್ಲ ಒಂದು
ಹ್ಮ್
ನಂದವ ನಿನ್ನ ಎಲ್ಲ ಬೇರೆ ಚಕ್ಕನ
ಹೌದಾ
ಹ್ಮ್
ನಿಮ್ದ
ನಮ್ದ್ ಅರೇಜ್ ಮೇಲೆ ಅದಾಗೆ
ಓದನ್ ಮರೆ
ನಾವು ಏನ ಅನ್ಕೊಂಡ್ ಈ ಆತರ ಇಿಂದ ಹೆಂಗ ಅನ್ಕೊಂಡು ಇ ಆಗ್ಲ್ಲ ಅದು
ಹ ಮಂಗೆ ಅಂಗಗೆದ
ಎಲ್ಲಾರ್ದು ಆಗ್ಬೇಕಲ್ಲ ಅದೃಷ್ಟ ಬೇಕು
ಹ್ಮ್ ಹ್ಮ್
ನಿಿಂದ್ ಏನ ಆಗುತ್ತೆ ಬಿಡ
ಏನಾಗುತ್ತೆ
ಏನಾಗುತ್ತೆ ಏನ್ ನೋಡ್ ಮಾಡ್ಕೊಂತ
ಮೌದ
ನಡ್ಕೊಂಡು ಚೆನ್ನಾಗಿರ್ಬೇಕು
ಹ್ಮ್ ದಮ್ಮನೆಯಲ್ಲಿ ಹುಡುಕ್ತಾರ
ಹ್ಮ್
ಇನ್ನುೂ ನಾನೇ ಇವಾಗಲೇ ಬೇಡ ಗೋರ್ಮೆಂಟ್ ಆದಮೇಲೆ ಇರಲಿ ಅಂತ ಹೇಳಿದೀನಿ ಸುಮ್ಮನೆ ಬರ್ಸ್ದ್ಯಕ್ಕೆ
ಹ್ಮ್ ನಿಮ್ ಹುಗ ಮತ್ತೆ ನಿಮ್ಮ್ ಹುಡಗ ಏ ಮಾಡ್ತಾವಾನೆ
ಇನ್ನೂ ಉಡುಕಿಲ್ಲವಲ್ಲ
ಮೊದ್ಲೇಜ್ನಾನ
ಹ್ಮ ಒಂಚ
ಮಂಚೆ ಎ
ಅವನಾ ಅವನು ಪ್ರಶ ಇದಾನೆ
ಎಂತ
ರಸ್ ಹೋಟಲ್ ಬರ್ ಮಾಡ್ತನ್
ಎಂತ ಹ್ಮ್ ಅಟಂಗ ಎವಡು ಮದ್ುವೆ ಆಗ್ಬೇಕಾ ಇಲ್ವಾ ಹಲೋ ಹಲೋ
ಅಲೋ
ಹಲೋ
ಹಾಞ ಪ್ರೆಸ್ ರಿಪೋರ್ಟಲ್ಲಿ ವರ್ಕ್ ಮಾಡ್ಿದ್ದಾನೆ
ಅದೇ ಏನ್ ಮಾಡ್ಬೇಕು ಮಾಡಬೇಕಾಗಿಲ್ಲ
ನೋಡು ಬಯಪ
ನೋಡ್ಬೇಕಂದ್ರೆ ಎಷ್ಟ ವರ್ಷದಿಂದ ಅದ ಮಾಡ ಈ ಹೇಳಬೇಕಂದ್ರೆ ಹೆಂಗೆ
ಮದುವೆಆಗ್ತೇವಿ ಮನೇಲಿ ಕೊಟ್ರೆ ಆಗ್ತವಿ ಕೇಳ್ತೀವಿ ಒಂದ್ಸರಿ ಬಂದು
ಬರ್ಲಿಲ್ಲ ಅಂದ್ರೆ
ಅದ ಓಡೆಂದ್ರೂ ಹೋಗಲ್ಲ
ಓಡಿ ಹೋಗ ಯಾರದುಡದ ತಪ್ಪದ
ನಾನ್ ಹಂಗೆ ಇರ್ತೇನೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾರ್ನು ಆಗಲ್ಲ
ಯಾರ ಮಾಡಕ್ ಮದಿವಿವಾಗಲ್ಲ
ಸನ್ನ ಸ ಅತನ
ಗಂಡಿಸಿಯನ್
ಹ್ಮ್ ನೀನು
ನಾವು ಏನ್ ಆಯ್ತ ಎಲ್ಲ ಬಗ್ಗೆ ಯಾರದು ಹೋಗೈತಿ ಏನ್ ಬೇರಯ ನಾವು ಹಂಗ ಮಾಡಕಂದ್ ಮಾಡಿದ್ವಿ ಹಿಂಗ ಆತು ಹಂಗ ಆತು ಏನನ್ ಆತು
ಹ್ಮ್
ಬಿಟ್ಟು ಅತ್ತು ಆಮೇಲೆ
ಹ್ಞೂ ಹ್ಞೂ ನ ಲೈಫೇ ಬಾಧ ಆಯತುಂತ ಹೇಳಿ
ಬರ್ಬಾರ್ದ ಆಗ ಆಯ್ತು ಹ್ಮ್ ಮತ್ತೆ
ಇರ್ಲಿ ಬಿಡಿ ಲೈಫ ಅಲ್ಲಿ ಇನ್ನೊಂದು ಚಾನ್ಸ್ ಅಂತ ಇರುತ್ತೆ ಗೊತ್ತಾ ಆ ಲೈಫ್ ಚೆನ್ನಾಗಿರುತ್ತೆ ಆ ಲೈಫ್ ಚೆನ್ನಾಗಿರುತ್ತೆ ಸೆಕೆಂಡ್ ಚಾನ್ಸ್ ಅಲ್ಲಿ ಇರೋ ಲೈಫ್
ಹ್ಮ್ ನಾವವು ಅರ್ಥ ಮಾಡ್ಕೋಕಿಂತ ನಮ್ಮನ್ ಅರ್ಥ ಮಾಡ್ಕೊಂಡ ನೋಡ
ಹ ಹೌದಾ
ಹೌದು ತರ ಸಿಕ್ಬೇಕು
ಮತ್ತೆ ಏನಂತೀರಾ
ಎಲ್ಲಾ ಬೋರ್ ಆದ್ರೆ ಬೋರ್ ಬೋರ್ ಬೋರ್ ಲೈಫ್ ಪೇಬ ಅದೇ ಜೀವನ ಅದಕ್ಕೆ ಟ್ರಿಪ ಗಿಪ್ಗೆ ಹೋಗೋಣ್ವಾ
ಹಾ ಹೋಗೋಣ ನಡರಿ ನನ್ಸಿಗೆಲ್ಲ ಹೇಳಿ ಹೋಗೋಣ
ಹ್ಮ್
ಒಫ್
ಯಾ ಕಡೆ ಹೋಗೋಣ
ಇ ಚಿಕ್ಕಮಂಗಳುರು
ಹ್ಮ್ ಅದ ಒಂದೇ
ಇಲ್ಲ ಕೇರಳಕ್ಕೆ ಹೋಗಣ್ರಾ
ಕೇರಳ ಹೋಗ. ಬ್ರಾ
ಹ್ಮ್
ಹ್ಮ್ ಕೇರಳ ಮತ್ತ ಯಾ ಕಡೆ ಬರುತ್ತೆ ನಮ್ ಕಡೆ ಬಂದು ನೋಡ್ಕೊಂಡು ಬಟ್ಟೆ ಊರು ಯಾವ್ದತಲ್ಲ ಪ್ಲಸ್
ಕೇರಳ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್
ಹ್ಮ್ ಕೇರಳ ಕಡೆ ಹೋಗತ
ಮತ್ತೆ ಅವ್ನ್ ನನ್ ನಮ್ ಬ್ಯಾಚ್ ಅಲ್ಲಿ ಗವಿ ಅಂತ ಇದ್ನಲ್ಲ ಅವನ ಏನ್ ಮಾಡ್ತವ್ನೆ
ಅವನು ಎಲ್ಲೇ ಹೋಗವಾನೆ
ಹೌದಾ
ಹಾ ಕಾಂ್ ಆಗ್ತಿಲ್ಲ
ಹೋದದು ಡ್ರಾಪ್ ಮಾಡಿದನಾ
ಓದುತ್ತಿದ್ದ ಏನಾಯ್ತು ಏನ ಪಾಸ್ ಆದ ಏನ ಗೊತ್ತಿಲ್ಲ
ಅವನು ಗವಿಯಂತ ಇಸಿದ ಇವನೂ ಇದ್ನಲ್ಲ ವಿನಯ ಅಂದವನು
ಹಾ ಅ ಗತ್ತು ಅಲ್ಲ
ಹ ಹಂಗ ಎಲ್ಲಾ ಡ್ರಾಪ್ ಮಾಡ್ಬಿಟ್ರಾ
ಡ್ರಾಪ್ಡ್ರಾಪ್ ಮಾಡಿದ್ರು ಎಲ್ಲರೂ ಎಲ್ಲ ಡ್ರಾಪ್ ಮಾಡಿ ಬಿಟ್ಬಿಟ್ರು ಎಲ್ಲಾರು
ಓ ಹಂಗೆ
ಹ್ಮ್
ಮತ್ತೆ ಇ ನೀವು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ವಾ
ಅದೀವಿ
ಇದ್ದೀರಾ
ಟೀ ಕುಡಿದ್ರಾ ಟೀ ಕುಡಿಯೋಣ ಬನ್ನಿ ಟೈಮ್ ಆಯ್ತು
ಟೀ ಕುಡಿಯೋಣ ನಾ
ಹಾ
ಓಕೆ
ಓಕೆ ಬೈ
ಬಾಯ್ ಬಾಯ್ ಟೆಕ್ ಕೇರ್ ಬಾಯ್